ಹಲೋ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ರಕ್ಷಿತ ಅಂತ ನಿಮ್ಮ ಹೆಸರು ಏನಿಲ್ಲ ಸುಮ್ನೆ ಕೂತಿದ್ದೀವಿ
ಹೌದಾ
ಹೌದಾ ಏನ್ ರಕ್ಷಿತಾ ಏನ್ ಸಮಾಚಾರ ಹಾ ಹೇಳಿ
ಏನಿಲ್ಲ ನಿಕಿತಾ ಅವ್ರೇ ಹಾ ಕೇಳಿಸ್ತಿದೆ ಹೇಳಿ ಊಟ ಮಾಡಿದ್ರ
ಹ್ಮ್ ಊಟ ಆಯ್ತು ನಿಮ್ದಯ್ತ
ಹಾ ನಮ್ದು ಆಯ್ತು
ಆಯ್ತು ನಿಕಿತ ಅವ್ರೇ ಹ್ಮ್ ಹ ಪುಳಿಯೋಗ್ರೆ ತಿಂದ್ವಿ ನೀವೇನ್ ತಿಂದ್ರಿ
ಹ್ಮ ನಾನು ಆ ಪುಳಿಯೋಗರೆ ತಿಂದಿ ಚಿತ್ರಾನ್ನ ತಿಂದೆ
ಹ ಹೌದಾ ನಿಮ್ ಪುಳಿಯೋಗ್ರೆ ಆತರವೇನ್ ಇಷ್ಟ ಆಗಲ್ವಾ
ಇಷ್ಟ ಆಗಲ್ಲ ನಾನು ಉತ್ತರ ಕರ್ನಾಟಕದವಳು ಅದಕ್ಕೆ ನನ್ಗೆ ಏನು ತಿನ್ನಕ್ ಮನ್ಸಿ ಆಗಲ್ಲ ರಕ್ಷಿತ
ಬರುತ್ತಾ
ನಂಗೆ ಅಡ್ಗೆ ಮಾಡಕ್ ಬರುತ್ತೆ ನಿಮಗ್ ಬರುತ್ತಾ
ಮಾಡಾಕ್ ಬರುತ್ತೆ
ಹಾ ಬರುತ್ತೆ ಅಡಗೆ ಮಾಡಕ್ಕೆ ನಿಮ್ಗೆ ಮಾಡಕ್ ಬರುತ್ತಾ
ಹಾ ಬರುತ್ತೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಮಾಡಕ್ ಬರುತ್ತೆ
ಹೌದಾ ಹ್ಮ್ ಯಾಕೆ ಜಾಸ್ತಿ ಮಾಡಕ್ ಬರಲ್ವ ಜಾಸ್ತಿ ಮಾಡಕ್ ಬರಲ್ಲ
ಜಾಸ್ತಿ ಸ್ವಲ್ಪ ಅಂತಲ್ಲ ಅಂದ್ರೆ ಯಾವ್ದ ಇದು ಒಂದೊಂದು್ ಅಡಿಗೆ ಮಾಡಕ್ ಕಷ್ಟ ಆಗುತ್ತೆ ಹಾ
ಹೇಳಿ ಸ್ವಲ್ಪ
ಆ ಚಿತ್ರನ್ನ ಪುಳಿಯೋಗರೆ ಚಿತ್ರಾನ್ನ ಲಪುಳಿಯೋಗರೆ ಇಡ್ಲಿ ದೋಸೆ ಚಟ್ನಿ ಆತರದ್ದು
ಹ ಮತ್ತೆ ನಂಗೆ ನ ದೋಸೆ ಇಡ್ಲಿ ಚಟ್ನಿ ವಡೆ ಮತ್ತೆ ಹ ಹೋಳಿಗೆ ಹ ತರತರದ
ಹ್ಮ್ ನನ್ಗೆ ಹೋಳಿಗೆ ಮಾಡೋದೇ ಬರ ಲ್ಲ ನಾನ್ ಯಾವಾಗಾದ್ರೂ ಮಾಡೋವಾಗ ನಿಮ್ ಕೇಳ್ತೀನಿ ಹೇಳ್ಕೊಡಿ
ಹ ಹ ಹಾ ಹೇಳ್ತಿ ಕೇಳಿ ಹೇಳ್ಕೊಡ್ತೀನಿ ಹ ಕೊಡ್ತೀನಿ ರಕ್ಷಿತಾ ಅವರೇ ಹೇಳ್ ಕೊಡ್ತೀನಿ ನಾನು ನಾ ನಿಜ ಹೇಳ್ಬೇಕಂದ್ರೆ ನಾನು ನಾವು ಇನ್ನು ನಿದ್ರೆಯಲ್ಲಿರು ಆಗಲೇ ಅವ್ರು ಅರ್ಧ ಕೆಲ್ಸ ಮುಗಿಸಿರ್ತಾರೆ ನಮ್ಮ್ ಮನಲಿ ಅದಕ್ಕೆ ನಂಗ್ ಮಾಡಕೆ ಬಿಡ ಮನೇಲಿ ಯಾರು ಮನೇಲಿ ಇರಲ್ಲ ನೋಡಿ ಅವಾಗ ಸ್ಟಾರ್ಟ್ ಅವಾಗ
ಹ ಅವ ಚೆನ್ನಾಗಿರುತ್ತೆ ಬಿಡಿ ನಿಮ್ಮಷ್ಟಿಗೆ ನೀವು ಮಾಡಿ ಬೆಏ ನಿಮ್ಗೆ ಹಾ
ಹೌದು ಇವತ್ ಉಪವಾಸ ಇರ್ತಿದ್ವಿ
ಇವತ್ತು.
ಉಪಹಾರ ಏನ್ ತಿಂದ್ರಿ?
ಉಪಹಾರ ಅದೇ ಹೇಳ್ದ ಅಲ್ವಾ?
ಹ್ಮ್
ಪುಳಿಯೋಗರೆ ನಂಗೆ ಇಷ್ಟ ಆಗಲ್ಲ ಪುಳಿ ಹೋಗರೆ ನಮ್ಮ ಹಾಸ್ಟೆಲ್ ಅಲ್ಲಿ ಅದೇ ಕೊಡ್ತಿದ್ದಾರೆ. ಆದ್ರೆ ಮತ್ತೆ ಏನ್ ಮಾಡಕ್ಗುತ್ತ ಹೇಳಿ ಹೊಟ್ಟಗೇನು ಅಂತ
ಹೌದಾ ನಂಗೆ ನಂಗೆ ನ ಊಟೆ ನಂಗೆ ದೋಸೆ ಬಿಸಿ ದೋಸೆ ಸಿಕ್ಕರೆ ಬೆಳಿಗ್ಗೆ ಸೂಪರ್ ಆಗರುತ್ತೆ ನಂಗೆ
ಹೌದಾ
ಹೌದು ಮಾರ್ನಿಂಗ್ ಬೆಳ್ಳಿಗೆ ಬೆಳಿಗ್ಗೆ ಬೇರೆನೆ ತಿಂದೆ ಈಗ್ಲೇ ಮತ್ತೆ ಮತ್ತೆ ಹಸಿವು ಬರುತಿದೆ ನಂಗೆ
ಹೌದ ಸ್ವಲ್ಪ ಜಾಸ್ತಿ ತಿನ್ಬೇಕು.
ಬೆಳ್ಳಿಗೆ ಹೌದು ತಿನ್ಬೇಕು ಹೊಟ್ಟೇಲಿ ಹಿಡ್ಸಲ್ಲ ಅಷ್ಟೊಂದು
ಹೌದಾ ಮತ್ತೆ ಎಷ್ಟ ಬೇಗ ಹಸಿವಾಗುತ್ತಾ ಮತ್ತೆ ಇವಾಗ್ ತಿ
ನಂಗೆ ಹಾಹಸಿವ ಆಗ್ತದೆ ನೋಡಿ ಇವಾಗ ನೀವು ಬೆಳಿಗ್ಗೆ ನಡೆಯಲು
ಎಲ್ಲಿಗೆ ಬೆಳಗ್ಗೆ ಏಳತಿಲ್ಲ್ ಸಮಯದಲ್ಲ
ಹ್ಮ್ ಹ್ಮ್ ಹ್ಮ್ ಬೆಳಗ್ಗೆ ಸಮಯದಲ್ಲಿ.
ಇಲ್ಲ ಇಲ್ಲ ಹ್ಮ್ ಹ್ಮ್ ಇಲ್ಲ
ನಾನು ಕೆಲವೊಮ್ಮೆ ಹೋಗ್ತೇನೆ ಬೆಳಗಿನ ಗಾಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಹೋಗಿ ಸ್ವಲ್ಪ ಬಾ ನಾಳೆಯಿಂದ.
ಹಾ ಹೋಗತಿನಿ
ನಾನು ಕೆಲ ಬೆಳಗಿನ ಗಾಳಿ ಬೆಳಗಿನ ಗಾಳಿ ತುಂಬಾ ಚೆನ್ನಾಗಿರುತ್ತೆ.
ಆದ್ರೆ ಏನ್ ಮಾಡೋದು ನಾನು ಬೆಳಗ್ಗೆ ಎದ್ದ ಹೇಳುದು ಲೇಟ್ ಅಂದ್ರೆ ಸ್ವಲ್ಪ ಬೇಗ ಎದ್ದೇಳಲ್ಲ. ಅದಕ್ಕೆ.
ನಾವು ಎಷ್ಟ್ ನಡೀತೀವಿ ನಾವ ಎಷ್ಟು ಅಷ್ಟು ಆರೋಗ್ಯಕ್ಕೆ ಒಳ್ಳೇದ್ ಗೊತ್ತಾ?
ನಾನು ತುಂಬಾ ನಿದ್ದೆ ಮಾಡ್ತೀನಿ ಎದ್ದಳೆಲ್ಲ ಬೆಳಿಗ್ಗೆ ಬೇಗ ಅದಕ್ಕೆ ಹೋಗೋದಿಲ್ಲ.
ನಡೆಯೋದು ನಡೆಯೋದು ಆಹ ಮನಸ್ಸಿಗೆ ಮತ್ತೆ ಆರೋಗ್ಯಕ್ಕೆ ಒಳ್ಳೆದು ರಚಿತಾ ಅವರೇ ನಾಳೆಯಿಂದ ಹೋಗಿ ನೀವು ನಾನ್
ಬರತೀನಿ ಅಂದ್ರೆ ಹಾ ಸರಿ ಸರಿ ಹೋಗ್ತೀನಿ.
ಮತ್ತೆ ನಡೆಯೋದ್ರಿಂದ ದಿನ ವಿಡಿ ಚುರುಕ್ ಇರುತ್ತೆ.
ಹೌದಾ ಗೊತ್ತೇ ಇಲ್ಲ ನನ್ಗೆ ಈ ತರ ವಿಷಯ ಎಲ್ಲ ಹ್ಮ್ ಇನ್ ಮೇಲೆ ಇವಾಗ ತಿಳಿದಿದೆ ತಿಳ್ಕೊಂಡಿದ್ದೀನಿ ನಾಳೆಯಿಂದ ಹೋಗ್ತೀನಿ
ನಾನು ಕೆಲವೊಮ್ಮೆ ಏನ್ ಮಾಡ್ತೀನಿ ಮೆಯ ಮೇಲ್ ಮೇಲ್ಹಡಿಗೆ ಹೋಗಿ ಸ ಸೂರ್ಯೋದಯ ನೋಡುತ್ತೇನೆ ಮತ್ತೆ ಆಹ ನಡೆಯುತ್ತೇನೆ
ಬೆಳಗ್ಗೆ ಸೂರ್ಯ ನೋಡೋದು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸೂರ್ಯ ಎಲ್ಲಾ ಬೆಳಗ್ ಕೆ ಸಮಯದಲ್ಲಿ ಹ ತುಂಬಾ ಚೆನ್ನಾಗಿ ಹಾ ತುಂಬಾ ಸರಿ ನೋಡಿದೀನಿ
ಹೌದಾ
ಹ್ಮ್
ಇನ್ನ ಸಮಯ ಇವಾಗ ಸೂರ್ಯ ನೋಡಕ್ ಹೋಗ್ತಾರ ನೋಡಿ ಆತರ ನೀವ್ ಹೋಗಿದ್ದೀರಾ
ಹಾ ಹೋಗಿದ್ದೀನಿ ನಂಗೆ ತುಂಬಾ ಇಷ್ಟ ಆಸೆ ಹಥರಾ ನೋಡಕ್ ತುಂಬಾ ಚೆನ್ನಾಗಿರುತ್ತಲ್ವಾ ಅದಿಕ್ಕೆ
ಹೌದು
ಹ್ಮ್ಂ
ಎಷ್ಟ್ ನೋಡಿದ್ರರು ನೋಡ್ಕೊಂಡಿರ್ಬೇಕ್ ಅನ್ಸುತ್ತೆ ಅಲ್ಲೇ ಮಲ್ಕೋಬೇಕು
ಮತ್ತೆ ಮತ್ತೆ ಹೋಗ್ಬೇಕು ಅನ್ಸುತ್ತೆ
ಹೌದು ಮತ್ತೆ ಹೇಳಿ ಸಮಾಚಾರ
ನಮ್ದ ಏನು ಇಲ್ಲ ನಿಕಿತಾ ಅವ್ರೆ ನೀವ್ ಹೇಳಿದ್ರೆ ನಾವು ಕೇಳ್ತೀವಿ ನೀವ ಪ್ರವಾಸ ಹೋಗಿದ್ದೀರಾ ಎಲ್ಲಾದರೂ
ಹೌದು ನಾನು ಹೋಗಿದ್ದೆ ತುಂಬಾ ಸತಿ ಹೋಗಿದ್ದೆ ಪ್ರವಾಸ ಮಾಡ
ಎಲ್ಲಿ ಹೋಗಿದ್ರಿ ಹೌದಾ ನೀವಷ್ಟೇ ಹೋಗಿದ್ರ ಯಾರ್ ಜೊತೆ ಹೋಗಿದ ತ್ರೀ
ಕೇಳಿ ರಕ್ಷಿತಾ ಅವರೇ ಹೇಳ್ತಿದ್ದೀನಿ ನಾನು ಎಲ್ಲಿಗೆ ಎಲ್ಲಿಗ್ ಹೋಗಿದ್ದೀನಿ ಅಂತ
ಅಯ್ಯೋ ಕೇಳಿಸ್ತಿಲ್ಲಾ ನಿಕಿತಾ ಅವ್ರೇ ನೀವ್ ಹೇಳ್ತಿರೋದು
ನಾನು ಚಿಕ್ಕಮಂಗಳೂರು ಕೇ ಹೋಗಿದ್ದೆ ಹೋಗಿದ್ದೆ ದಾಂಡೇಲಿ ಗೆ ಹೋಗಿದ್ದೆ ಗೋವಾ ಹೋಗಿದ್ದೆ ಮತ್ತೆ ಮೈಸೂರ್ ಹೋಗಿದೆ ಹೈದ್ರಾಬಾದ್ ಹೋಗಿದ್ದೆ ಮತ್ತೆ ಬೀದರ್ ಹೋಗಿದ್ದೆ ಮತ್ತೆ ಕೇರಳ ಹೋಗ್ಬೇಕು ಅಂತಾ
ಹ್ಮ
ಇದು ಹಾಕಿದ್ವಿ
ಹ್ಮ್ ಏನ್ ಹಾಕಿದ್ರಿ ಹಾ ಹಾ ಗೊತ್ತಾಯ್ತು ಹ ಹಾ ಹಾ
ಅದು ಮುರಿದ್ ಬಿತ್ತು
ಹ್ಮ್ ಹ್ಮ್
ಹೋಗಕ್ಕೆ ಆಗಿಲ್ಲ ಏನ್ ಮಾಡ್ಬೇಕು
ಹ್ಮ್ ಅದ್ ಸಮಯ ಬಂದಾಗ ಹೋಗೋದಕ್ಕ ಆಗುತ್ತೆ ಬಿಡಿ ನಾವ್ ಅನಕೋಂಡಂಗಗೆಲ್ಲಾ ಆಗಲ್ಲ ಅಲ್ವಾ
ಹೌದು ಹೌದು ನೀವ ಕರೆಕ್ಟ್ ಇದೆ
ಹ್ಮ್
ಏನ್ ಮಾಡ್ಬೇಕು ಹಣೆ ಬರಹ ಯಾವಾಗ ಕರ್ಸ್ಕೊತಾರೆ ದೇವ್ರ ಅವಾಗ ಹೋಗೋದ ಅಷ್ಟೇ
ಹೌದು ಅಲ್ಲೆನ ದೇವರು ಇದಾರಾ
ಎಲ್ಲಿ ಇಲ್ಲ.
ಹ ಹಾಂ
ತನುಪು ಹೋಗ್ತೀನಿ ಹಾಗೇನಿಲ್ಲ.
ಹಂಗಾ.
ಹೂ.
ಮತ್ತೆ ಸಮಚಾರ ಸ್ನೇಹಿತರ ಜೊತೆ ಹೋದ್ರೇ ನಿಮ್ಗೆ ಇಷ್ಟ ಆಗುತ್ತಾ ಅಥವಾ ಮನೆಯವ್ರ್ ಜೊತೆ ಹೋದ್ರೆ ಇಷ್ಟ ಆಗುತ್ತಾ.
ನಂಗೆ ಸ್ನೇಹಿತ್ರ್ ಜೊತೆ ಹೋಗೋದು ತುಂಬಾನೇ ಇಷ್ಟ ಅಂದ್ರೆ ಅಲ್ಲಿ ಸ್ನೇಹಿತ್ರ್ ಜೊತೆ ಹೋದಾಗ ನಾವು ತುಂಬ ಆ ಇದು ಮಾಡ್ಬೋದು ಎಂಜಾಯ್ ಮಾಡ್ಬೋದು ಮಸ್ತ್
ಹೌದು ಹೌದು ನಂಗು ಅಷ್ಟೇ.
ಹಾ ಇದು ಮನೆವ್ರ್ ಜೊತೆ ಹೋದ್ರೆ ಅಲ್ಲಿ ನಮ್ಮ ಅ ಏನ್ ಹೇಳ್ತರೆ ಅದನ್ನೇ ಕೇಳ್ಕೊಂಡ್ ಇರ್ಬೆಕು ಏನ್ ಮಾತಾಡಕ್ ಆಗಲ್ಲ. ಮತ್ತೆ ಎಲ್ಲಿಗ್ ಹೋಗ್ತಿರ ಅಂತರೆ ಅವ್ರ್ ಅವ್ರ ಮಾತೆ ಕೇಳ್ಕೊಂಡ್ ಇರ್ಬೇಕು ನಾವ್ ಜಾಸ್ತಿ ಏನ್ ಎಂಜಾಯ್ ಮಾಡಕ್ ಆಗಲ್ಲ.
ಹೌದು ನಿಜ.
ಹೌದಲ್ವಾ.
ಹೌದು ನಮ್ಗ್ ಹೆಂಗ್ ಬೇಕೋ ಹಂಗ್ ಇರ್ಬೋದು ಸ್ನೇಹಿತ್ರ್ ಜೊತೆ ಹೋದ್ರೆ ತುಂಬಾ ಖುಷಿ ಆಗು ತ್ತೆ ಚೆನ್ನಾಗಿರ್ಬೋದು ಅದೇ ಅವ್ರು ಅಮ್ಮ ಅಪ್ಪ ಜೊತೆ ಹೋಗುದ್ರೆ ನಾವೂ. ಅವ್ರ್ ಹೇಳ್ದಂಗೆ ಮಾಡ್ಬೇಕೂ ಅಲ್ ಯಾಕ್ ಎಲ್ಲಿಗೂ ಬಿಡದೆ ಇಲ್ಲ. ರ ಆಡ್ಬೇಡ ಆ ತಗ್ಲುತ್ತೆ ಅಲ್ ಹೋಗ್ಬೇಡ ಇಲ್ ಹೋಗ್ಬೇಡ ಅಂತರೆ. ಹ್ಮ್ ಹ್ಮ್. ಏನ್ ಮಾಡ್
ಮತ್ ಹೇಳಿ ನೀವ್ ಹೇಳ್ಬೇಕು ನಾವ್ ಕೇಳ್ಬೇಕು.
ನಿಮ್ ಕಡೆ ಮಳೆ.
ಇಲ್ ಅಲ್ವಾ ರಕ್ಷಿತ ಅವರೆ ಮಳೆ ಏನ್ ಬರ್ತಿಲ್ಲ.
ಹೌದ ನಮ್ ಕಡೆ ಅಂತು ಭಾರಿ ಮಳೆ ಬೆಳಗ್ಗೆನೆ ಸ್ಟಾರ್ಟ್ ಬೆಳಗ್ ಗೆನೇ ಶುರುಆಗ್ಬಿಟ್ಟಿದೆ.
ಹೌದಾ.
ಹ್ಮ್.
ಏನ್ ಮಾಡ್ತೀರ ಮತ್ತೆ.
ಏನಿಲ್ಲ ಒಳಗಡೆ ಕೊಠಡಿಯಲ್ಲೇ ಇರೋದು ಅಷ್ಟೇ ಹೊರಗಡೆ ಹೋಗೋಸ್ಟ್ ತಿಲ್ಲ ಮಳೆ ತುಂಬ ಮಳೆ ಅಲ್ವಾ. ಒಳಗಡೆನೆೇ ಇರೋದು ಅಷ್ಟೇ.
ಏನ್ ಮಾಡಕ್ ಆಗಲ್ಲ ಇರ್ಬೇಕು ಒಳ್ಳೆ
ಅಷ್ಟೇ.
ಹ್ಮ್ ಹ್ಮ್.
ಮತ್ತೆ ಜೀವನ ಹೇಗಿದೆ.
ಜೀವ್ನ ಏನೀಲ್ಲ ನೋಡಿ ಸುಮ್ನೆ ಇದ್ದೀನಿ.
ಹ್ಮ್.
ಏನ್ ಮಾಡ್ಬೇಕು ಅಂತನೆ ಗೊತ್ತಗಲ್ಲ.
ಹೌದು. ಹ್ಮ್ ಜೀವನ ಸಾಕಾಗಿದೆ.
ಜೀವ್ನ ತುಂಬ ಸಾಕಾಗ್ ಹೋಗಿದೆ ಏನ್ ಮಾಡ್ಬೇಕು ರಕ್ಷಿತ ಅವ್ರೇ.
ಹೌದು.
ಇವಾಗ್ ಏನನಾ ಕಲ್ಲಿ ಜನ ಜಾಸ್ತಿ ಆಗ್ ಹೋಗಿದ್ದರೇ.
ಹ್ಮ್
ಹವಾಮಾನ ಸರಿ ಹವಾಮಾನ
ಹ್ಮ್ ಹ್ಮ್
ಹವಾಮಾನ ಸರಿ ಇಲ್ಲ ಏನ್ ಮಾಡದು.
ಸರಿ ನಿಖಿತಾ ಅವ್ರೇ ನಿಮ್ ಜೊತೆ ಮಾತಾಡಿದಕ್ಕೆ ತುಂಬಾ ಖುಷಿ ಆಯ್ತು ಧನ್ಯವಾದಗಳು.
ಧನ್ಯವಾದಗಳು ಧನ್ಯವಾದಗಳು.